ಹಾ ಆರಾಮಾ
ಆರಾಮ್ರೀ ನಾಗೇಶ್ ಮಾಡಡತ್ತೀರಿ
ಏನಲ್ ನೋಡ್ರಿ ಕುಂತವಿ
ಉತ್ತರ ಮತ್ತೆನ್ನಡ ಸಂಸಾರ್
ಮತ್ತೇನಿಲ್ಲ
ಮತ್ತ ಆರಾಮಲ ಅರೆ ನಗೆ
ಆಟ್ಸ ರಪ ಮ ಬತ್ತನ ರ
ಹ
ಹಾ ಹಲೋ
ಆ ಏನಲ್ಲ
ಪೂರ
ಅದೇಏನು ಮಾತಾಡಿ ಹಾ ಊಟ ಐತ್್ರರಿ ರೀ ಅಷ್ಟ್ ನಿಮತ್
ಹಾ ಆಯ್ತ ನೋಡಪ್ಪಾ
ಮತ್ತೆ ಏನ ಏನ್ ಮಾಡತಾರ ಊಟ ಹ ಭಂದರಣ ಕಷ
ಏನ್ ಹೇಳತ ಕಾಲೇಜ್ ನೀ ಹತ್
ಅದೇ ಸರ್ ಬಂದಿಲ್ಲ ಇವತ್ತು ರವಿಶಂಕರ್ ಸರ್ ಬಂದರು
ಹಾ
ಒಂದ ಕ್ಲಾಸ್ ತಕೊಂಡು ಸ್ವಲ್ಪ ಕ್ಲಾಸ್ ಅದ ಮುಗ್ದವು
ಹಾ
ಏನು ಎದ್ರ ಟಾಪಿಕ್ ಏನ್ ಹೇಳೋುದು್
ಇವತ್ತು ನೀನು ಉರಿವಿಕೆ ಹೇಳಿರು ಇವತ್ತು ಸೂಟ ಗಾಯಗಳ ಬಗ್ಗೆ ಹೇಳ್ಯಾರ
ಹುಟ್ಟ ಹ ಏನೇನ್ ಹೇಳುದ್ರ ಅದ್ರೊ ಟಾಪಿಕ್
ಒಂದು್ ಐದರ ಟಾಪಿಕ್ ಇದ್ದ ಅವ ಅವದ್ರ ಬಗ್ಗೆ ಹೇಳಾರ
ಹಾ
ಊಟ ಹೆಂಗ ಮಾಡ್ದ
ಊಟ ಆಗೇತ್ ನೋಡಪ್ಪಾ ರೊಟ್ಟ ರಟ್ಟಿ ಚಪಾತಿ ರೊಟ್ಟಿ ಪಲ್ಯ ಅದನ್ನ ಸಾಂಬಾರು ಮಾಡ್ರು
ಹ್ಮ್ ಚಲ ಮಾಡ್ತಾರ ಶಾಲಾಗ
ಹಾ ಸರ್ಯಾಗ್ ಮಾಡ್ದ
ಹ್ಮ್ ಮತ್ತೇಂದ್ರ ಸ್ಪೆಷಲ್ ಮಾಡ್ತಾರಲ್ಲ ರವಿವಾರ ಸೋಮವಾರದನ ಅಂದ್ರ
ಮತ್ತೇನು ಹಾ ರವಿವಾರ ಸ್ಪೆಷಲ್ ಮಾಡ್ತಾರಲ್ಲ ದೋಸಾ ಮಾಡ್ ಆತರ ಒಂದ್ ವಾರ ಒಂದ್ ವಾರ ಇಡ್ಲಿ ವಡಾ ಇದು ಇಡ್ಲಿ ಚಟ್ನಿ ಸಾಂಬಾರ್ ಮಾಡ
ಹ್ಮ್ ಹಸಲ್ ಚಿಕನ್ ಮಟನ್ ವಾರ ಮಾಡ್ತಾರಂದ್ರ
ಹ್ಮ್ ಚಿಕನ್ ಬುಧವಾರ್ ಮಾಡ್ತಾರ್ ಇವತ್ ಅದ ಚಿಕನ್
ಚಿಕನ್ ಅದೇನಾ ಚಿಕನ್ ತಿಂಬದರಿ ಏನ್ ಮಾಡ್ತಾರ
ಹಾ
ಚಿಕನ್ ತಿನ್ನಬಹುದ ರಿ
ತಿಮ್ಮೊಂದರಿ ಟಮಾಟ- ಟಮಟಪಲ್ ಹಾ
ಹ್ಮ್ ನಮಗ್ ಪಬ್ಸ್ ಕೊಡ್ತಾರ ನಿವಲ್ ಕೊಡ್ತಾರಲ್ಲ
ಹಾ ನಂಬರ್ ಭ ಕೊಡ್ತಾರಲ್ಲ ಪಪ್ಸ್
ಇತರ ಒಂದೆರಡು
ಎರಡು ಕೊಡ್ತಾರ
ಅಂದ್ರೆ ವೆಜ್ಜ ಕೂಡತಿರ್ಬೇಕ್ ನಿಮಗ
ಹ್ಮ
ನೀ ಅದಸ್ತಿಮ್ಮಂಬಳಿ ಅಲ್ಲ
ಹ್ಮ್ ನಾನು ಸುಮ್ಮಾಲ ಬಯತು ಕೊಡ್ತೇನೆ
ಹ್ಮ್ ಹ್ಮ್ ವ್ಯಸ್ಥ ನ್
ಹ್ಮ್
ನೀವು ವಿಶ್ವಕರ್ಮ ಅಲ್ಲ
ಹ್ಮ್
ಪೂಜೆಗನ್ ಮಾಡ್ತೀರ ಅಂದ್ರ
ಹಾ ಮಾಡ್ತೀವಿ ಮಾಡ್ತೀವಿ
ನಿಮ್ದೆ ಆರಾಮದ ಪೂಜೆ ಅನ್ ಮಾಡ್ಕೊತಾ ಇರ್ತೀರ ಆರಾಮ್ ಸರಿ
ಹಾ ಅ
ಹಾ ಸ್ಟಡಿ ಅದೇ ನ ನಡ
ಅ ಎಲ್ಲಿದ್ದೀಗ
ಇಲ್ಲೇ ಕಣ ಮೂಊರಾಗಿದ್ದ
ನಿಮ್ಮ್ ಊರಾಗ ಅದ ಕಾಲೇಜು
ಹಾ ಹಾ ನಮ್ಮ್ಊರಗ ಇಲ್ಲ ಎಂಡ ವೆಟರ್ನರಿ ಕಾಲೇಜ್ ಇದೆ ಯಾದಗಿರಿ ಜಿಲ್ಲೆ ಬಲ್ಲ ಅದ
ಮತ್ತ ಈಗ ಎಲ್ಲಿದ್ದಿ
ಇಲ್ಲೇ ಅದಗರಿ ಶಾಪರ್ ಹಾಸ್ಟೆಲ್ ಇದ್ದೆ
ಹಾ ಅ
ಹ್ಮ ಬಯಲ್ ಕಲ್ಸಸತ ಹರಿ ಆಲ್ಲ
ಕಾಲೇಜ್ ಹಾಸ್ಟೆಲ್ ಇಲ್ಲ ನ
ಇಲ್ಲ ಕಾಲೇಜ ಹಾಸ್ಟೆಲ್ ಇಲ್ಲ ಶುರಗಿಲೊ ಇನ ಲೇಟ್ ಅದ ಇಲ್ಲನು ನ ಲೇಟ್ ಅದಂತ
ಹ್ಮ್ ಹ್ಮ್ ಮತ್ತೆ ಕಾಲೇಜ್ ಡೈಲಿ ಏನ್ ಬಸ್ ಅದ ಏನೋ ಇದು ಅದ ಏನ
ಬಸ್ಸು ಒಂದ್ ನಾವು ಬ ಬನ್ನನಾಗ ಒಂದು ವಾರ್ ತಿಂಗಳ ಇತ್ತು ಒಂದು ಒಂದ್ ಸೆಮ್ ಇತ್ತು
ಹಾ
ಅದ್ರ ಬ ಅ ರಬ್ ಆಗ್ಯದ ಅಂತ ಹೇಳ ಗುರು ದುರ್ಸ ಮಾಡ್ತ ಅಂತ ಹೇಳಿ ಹೇಳಿ ಹೇಳ ಅವ್ ಆಟ ಆಡಸ್ಲತ್ತಾರ ಹಂಗೆ ನಾವ್ ಹಿಂಗ ನಿಂಗೆ ದಿನ ಬೈಕ್ ಗಾಡಿ ಮಾಡ್ಕೊತ ನಡೆದುವು
ಹ್ಮ್ ಹ್ಮ್
ಬಾರಿ ವೆಟನರಿ ವೆಟನರಿ ಕೋರ್ಸ್ ಮಾಡಿದ್ರ ಭಾರಿ ಅದ
ಸರಿಗದಾ
ಬರ ಅದ ನೋಡ ಆಯ್ತ ಮುಂದೆ ಇಲ್ಲಿ ಎರಡು ಎರಡು ವರ್ಷ ಈ ಬಿಟ್ಟರ್ನೋಡ್ ಇನ್ನೊಂದು ಹೆನೊ ಹ ದ್ಯಸ್ಥ ಮುದೈಿತ ಅಪ್ಲಿಕೇಶನ್
ಮತ್ತ್ ಲಾಸ್ಟ್ ಮೂವತ್ ತಾರೀಕ್ ತನಾನ ಅಂದ್ರೆ ನೋಡು
ಇಲ್ಲ ಐದ್ ದಿವ್ಸ ಮತ್ತ ಎಕ್ಸ್ಟ್ರಾ ಮಾಡ್ಯಾರಿೀ
ಹ
ಹ್ಮ್ ಇನ ಹುಡುಗರು ಕಮ್ಮ್ ಹಯಕ್ಯಾರಂತ ಅಪ್ಲಿಕೇಶನು
ಹ್ಮ
ಅ ಸ್ವಲ್ಪ ಒಂದ್ ಇನ್ನೊಂದ್ ದಿವ್ಸ ಒಂದ್ ಐದ್ ದಿವ್ಸ ಹೆಚ್ಚಿ ಕೊಟ್ರ
ಹೌದಾ
ಹ್ಮ್ ಇದು ಕ್ವಾಲಿಟಿ ಇದಕ್ಕೂ ಹೆಚ್ಚು ವ್ಯಾಲ್ಯೂ ಅದಲ್ಲ
ಹಾ ಅಲ್ಲಿವಲ್ಲರು ಅದೇ ಮತ್ ನಮ ತಮ್ಮ ನಮ ತಮ್ಮ ಒಬ್ಬನಿದ್ದೇನು ಅವನಿಗೆ ಭ ಅಡ್ಮಿಷನ್ ಮಾಡ್ಬೇಕಲ್ಲತ್ತಿದ್ದೇವಿ
ಮಾಡ ಮಾಡಲ್ಲ ಅಲ್ ಬಾರಿ ಆದಾದ್ರೂ ನಣಕೋರಿ
ಅದೇ ಮತ್ತತ್ ಹೆಂಗ ಹೆಂಗ್ ಮಾಡ್ಬೇಕು ಹೆಂಗ ಹೆಂಗ ಇಲ್ಲ ಗೊತ್ತಾಗಲ್ ಹೋಗಿ ಅದಕ್ಕೆ ನಿ ರಾಜು ಕೆೇಳ ಬಖಂಡ ಹ
ಹ್ಮ್ ಹ್ಮ ತೈಲೆ ತೈಲೆ ಇಲ್ಲಿ ಇದು ಮಾಡುವ ಅಪ್ಲಿಕೇಶನ್ ತೊಂದಾಗ ಫಾರ್ಮ್ ಅದಸ ಆನ್ಲೈನ್ ಆನ್ಲೈನ್ ಸೆಂಟರ್ ಅದ್ರ ಬ ಒಂದ್ ಸ್ವಲ್ಪ ಸರ್ಟಿಫಿಕೇಟ್ಗಳು ಇರ್ತಾವ ಅ್ರ ಅಗ್ರಿಕಲ್ಚರ್ ತ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ತ್ರೀ ಸೆವೆಂಟಿ ಒನ್ ಆಧಾರ್ ಕಾರ್ಡ್ ಇನ್ಕಮ್ ಕಾರ್ಡ್ ಅದ್ ನೀವು ಗ ಗ್ರಾಮೀಣ ವಿಭಾಗದಾಗ ಓದಿನರಿ ಇರ್
ಹಾ ಜರ ಒಂದೊಂದ್ ಏಳು ಜರ ಬರ್ಕೊಲತ್ತನಿ
ಹಾ ಹಾ ಬ ೀ ಸೆವೆಂಟಿ ಒನ್ ಜ
ಹಾ ದಸಚಂತಂತ ಹಾ
ಆಧಾರ್ ಕಾರ್ಡ್
ಹಾ ಆಧಾರ್ ಕಾರ್ಡ್ ಒಂದು ಎಲ್ಲರ್ದು ಬೇಕಾ
ಹಾ ಎಲ್ಲಗ ಎಲ್ಲರ್್ದ ಎಲ್ಲರ್ ನಿ ಪಪ್ಪ ಅಂದ ನಿಮ್ಮ ಮಮ್ಮಿದೋ ನಿಂತ
ಹಾ
ಮತ್ತೆ ಪಾಸ್ಬುಕ್ ಕೆನರ ಗ್ಯಾಂಕಿಂದ ಇರ್ರುವಾಗ ಪಾಸ್ಬುಕ್
ಕೆನರಾ ಬ್ಯಾಂಕಾ
ಹಾ ಕೆನರಾ ಬ್ಯಾಂಕ್ ಇದ್ರರು ಮುಂದಮಷ್ಟ ರೇಫಂಡ್ ಹಾಕ್ಸ್ತಾರ ಸಾವಿರ ಸಾವಿರ ರೂಪಾಯಿ ನು ನಾಗೇಶ್ ಅೋ ಕೆನರಾ ಬ್ಯಾಂಕ್ ಇತ್ತ ಅಂತೇಳಿ ಒಂದ ನಿಮ್ಗಷ್ಟೇಪಣ್ ಹಾಕ್ತಾರ ಹಲೋ ಹ ಅಲೋ ನಾಗೇಶ್
ಹ ನಂದು ಎಸ್ ಬಿ ಐ ಅಕೌಂಟ್ ಅಂದ ನಡೀತೇವೆ ನಂದು
ಇಲ್ಲ ನಡ್ಯಲ್ದು ಕೆನರಾ ಬ್ಯಾಂಕ್ ಇರ್ಬೇಕು
ಏನಾರನ್ನು ಬೇಕಾ
ಹಾ ಜನರ ಇದ್ರುನು ಅಷ್ಟ ರೇಫಂಡ್ ಹಾಕ್ತಾರ
ವೇಪಣ ಭ ಬರ್ತಾವ ನಿಮ್ಗ
ಹ್ಮ್ ಸೇಪಂದ್ ಬರ್ತ ಹ್ರ ಒಂದ್ ತಿಂಗ್ಳ ಕರೆಕ್ಟ್ ಇರ್ಬೇಕು
ಹ್ಮ್ ಹ್ಮ್ ಹ್ಮ್
ಅದೇ ನೀ ಶನಿವಾರ ಶುಟಿ ಮಾಡಿದೆ ಅಂತೇಳಿ.
ಹ್ಮ
ರವಿವಾರ ಭ ರವಿವಾರದು ಮತ್ತ ಸೋಮಾರ ಸುಟ್ಟಿ ಮಾಡಿದೆ ಅಂತೇಳಿ.
ಹ್ಮ್
ಮೂರ್ ದಿನ್ ಸ್ಟೇಪಂಡ ಕಟ್ಟಾಯ್ತು.
ಹಾ ಹ ಒಂದ್ ದಿನಕ್ಕೆ ಎಷ್ಟು ಬರ್ತಾವಂದ್ರಿ.
ಒಂದಿನಕ್ಕ್ ಮೂವತ್ಮೂರು ರೂಪಾಯಿ ಬರ್ತಾವ.
ಆ
ಹ್ಮ್ ಸ್ಟೇಫಂಡ್ ಬರ್ತ ಎಲ್ಲಾ ಸೌಲಭ್ಯ ಅದ ಅಂತೇಳಿ ಒಟ್ನಲ್ಲಿ.
ಹ ಹ ಹ
ಆರಾಮ್ ಸರಿ ಹೊಯ ಮಟ್ಟಿ ಆರಾಮ್ಸರಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಪ್ರಾಬ್ಲಮೋಟ್ ಆಐತರಿ.
ಹ ಅಂದರ ಮಸ್ತ್ ಇದಂಗದ ಕರ್ಸ್.
ಹಾ ಕೋರ್ಸ್ ಬರಾಅದ ನೋಡಯಲ್ಲ.
ಹ ಬಾಯ್ಸಿಗೆ ಅಷ್ಟೇ ಅದ ನಿಮ ಗರ್ಲ್ಸ್ ಎಲ್ಲಾ ಅಡ್ಮಿಷನ್ ಮಾಡ
ಇಲ್ಲ ಯಾರು ಮಾಡ್ಬೋದು ಬಾಯ್ಸ್ ಗರ್ಲ್ಸ್ ಕಲಸಿ ಮಾಡ್ಬೇಕು ಟೆಂತ್ ರಿಸಲ್ಟ್ ಚಂದ ಇರ್ಬೇಕು.
ಟೋಟಲ್ ಸ್ಟ್ರೆಂತ್ ಎಷ್ಟು ಅದ ನಿಮ್ದು.
ಒಂದ್ ವರ್ಷಕ್ಕ ಐವತ್ತು ಜನ ಮಾತ್ರಾ ಒಂದ ಕಾಲೇಜ.
ಒಂದ್ ಕಾಲೇಜಿಗ ಐವತ್ತಾ.
ಹ್ಮ
ಹಾ
ಒಟ್ನಲ್ ಕರ್ನಾಟಕ ಐದ್ ಕಾಲೇಜ ಅವ.
ಹಾ ಹಾ
ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ತೀರಿ ನೋಡ್ರಿ.
ಹ್ಮ್
ಆವಾಗ ಕೇಳ್ತು ನಿಮ್ಮ ಕಾಲೇಜ್ ಯಾವ್ಬೇಕು ಯಾವಿಲ್ಲ ಅಂತ.
ಹ್ಮ್ ಹ್ಮ.
ಅವಾಗ ನಿ ಹರ್ಸೋಬೇಕ್ ನಿಮ್ಗೆ ಯಾವ್ದ ಯಾವ್ದ್ ಬಲ್ಲ ಆಯ್ತು ಯಾವ್ದ್ ಅತು.
ಹ್ಮ್ ಹ್ಮ್ ಹ್ಮ್
ನಮಗ ದೋರ್ನಾಳಿ ಬಲ್ಲ ಐತಿತ್ತು ನಾವು ದೋರ್ನಳಿಗ್ ತಗೊಂಡೆವು.
ಅಹ್ಮ ಹ
ಯಾದಗಿರಿ ನಮ್ ಬೀದರ್ ಅದಲ್ಲ.
ಹಾ
ನಮಗೆ ಯಾದಗಿರಿ ಡಿಸ್
ಇದು ಮತ್ತ. ಇದರದು ಡಾಕ್ಟರ್ ಕೋರ್ಸ್ ಬೀದರ್ನಾಗದಲ.
ಹಾ ಭೀದರ್ದಾಗ ಯೂನಿವೇರ್ಸಿಟಿ. ಇನು ಅಪ್ಲಿಕೇಶನ್ ತುಂಬಿರಂತೇಳಿ. ಅಲ್ಲಿ ಬೀದರ್ ಯೂನಿವೇರ್ಸಿಟಿ ಹೋಗಬೇಕಾ ಆಗ ಕೌನ್ಸಲಿಂಗ್ಗೆ.
ಕೌನ್ಸಿಲಿಂಗ್.
ಹಾ ಕೌನ್ಸ್ಲಿಂಗ್ ತಗೋತಾರೆ ನೀವು ಅಪ್ಲಿಕೇಶನ್ ಆಗಿದೀರಿ ಮೆಲೆ.
ಹ್ಮ ಹ್ಮ ಹ್ಮ ಅಂದ್ರೆ ನಮ್ದು ಏನ್ ತೊಂಡ್ ಹೋಗಬೇಕ್ ಅಲ್ಲಿ.
ಸರ್ಟಿಫಿಕೇಟ್ಗಳು ಅವೆರ ಟೆಂತ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್.
ಹಾ
ಮತ್ತ ಬಾಕ ಎಲ್ಲ ಸರ್ಟಿಫಿಕೇಟ್ ತೆಗಿಸೆವೆಂಟಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೆಳ್ತಾರ.
ಹಾ ತಗೊಂಡ ಹೋಗಬೇಕುನಲ್ಲಿ.
ಹಾ ಎಲ್ಲಾ ಸರ್ಟಿಫಿಕೇಟ್ಗಳು.
ಹ್ಮ್ ತಗೊಂಡ ಹೋಗಿ.
ಕೌನ್ಸಿಲಿಂಗ್ ನೋಡ ಕೌನ್ಸಲಿಂಗ ತಗೋ ತರೆಂಬುವುದು ತಗೊಂಡ ಮಾಗ ನೀವು ಸೆಲೆಕ್ಟ್ ಮಾಡ್ತಾರ ಕೇಳಕ್ ಮಮ ಹೇಳ್ತಾರೆ ನಿಮ್ಗೆ ಯಾವ ಕಾಲೇಜ ಬರ್ತದ ನ ಮೆಸೇಜ್ ಹಾಕ್ತಾರ
ಹಾ
ಆಮೇಲೆ ನಂದ ಎಲ್ಲ ಅಡ್ಮಿಷನ್ ಮಾಡಿದರ ಅಂದ್ರೆ ಆಯ್ತು
ಹಾ ಹಾ ಆಮೇಲೆ ನಮ ಮತ್ ನಮಗ ಇದು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಏನ್
ಅಲ್ಲಿ ಆನ್ಯ ಸೆಂಟರ್ಾಗ ಅಲ್ಲಿ ಮೂರ್ ಮೂರ್ ಇದ ಇರ್ತ
ಣ ಏನು
ಮೂರ್ ಕಾಲೇಜ್ಗಳು ಇರ್ತಾವ
ಮೂರೇ ಇರ್ತಾವ ಐದ್ ಐದ ಕೇಳ್ಪಟ್ಟಿನ
ಕಾಲಜ್ ಐದು ಆವ್ ನಿಮಗೆ ಬೇಕೈನಲ್ಲಿ ಮೂರು ಸಲೆಯಾಕ್ ಮಾಡಬೇಕು ಕಂಪ್ಯೂಟರ್ದಾಗ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿೀರಿ ನೋಡ್ರಿ ಆಗ ಏ ನಾನು ಬೇಕಾಗಿತ್ತು ನ ಪ ದೂರ್ನಡಿ ಹಾಕೊಂಡಿದ್ದಾನ ಆಮೇಲೆ ಹಾಸ ನು
ಹಾ ಹಾ
ಬರ್ಗದ ಹಾಕೊಂಡಿದ್ದ
ಹೌದಾ
ಹ್ಮ್ ಯಾವಾವ ಬೇಕು ಅವ ಆರ್ಸ್ಕೊಬೋದು ನು
ಹಾ ಹಾ
ಹ ನಿಮ್ದ ನಿಮ್ ಊರಿ ಯಾವ್ದ್ ಬಲ ಇದೆ ಅದ ಹಾಕೋಬೋದು ನೀ್
ಸರಿ ಸರಿ ಸರಿ ಸ ನಮ್ ಪಾಪ ಕರ್ಲಕ್ತಾರ ನಮ್ಮ್ ಮತ್ ಆಮೇಲೆ
ಹಾ ಆಯ್ತು
ಹ್ಮ